ಹಲೋ
ಎಫ್
ಹ್ಮ್ ಮತ್ತೆ ಟೈಮ್ ಆಯ್ತು.
ಹ್ಮ್
ಹೊರಗ್ ಹೋಗಿ ಕೂತ್ಕೊಂಡ್ವಿ ಪೇಪರ್ ನಂ ಅಂದ್ರೆ ಫುಲ್ಲು ಟಫು.
ನಾ
ನಾವು ಓದಿರೋದು ಮೂರೇ ಕ್ವೋಶನು ಅದು ಹನ್ನೆರಡು ಮಾರ್ಕ್ ಬಂದಿದ್ದು.
ಹ್ಮ
ಈಶ್ ಜನ ಇದ್ರು ನಮ್ಮವರು ಅನ್ನೋದು ಅಷ್ಟೇ ಸತ್ಯವಂತ ನಾನು ಅಂತ ಹೇಳ್ಬಿಟ್ಟೆ ಫಸ್ಟೆ.
ಹ್ಮ
ಆಮೇಲೆ ಆಯ್ತಂತ ಬರಿತಾ ಇದ್ದೆ, ಓನಗೀಚ್ದೆ ನಾನು. ಎಲ್ಲಗೀಜು ಈ ಸತಿ ಟ್ವೆಂಟಿ, ಟ್ವೆಂಟಿ ನೈನ್ ಪೇಜಸ್ ಇಳುಸ್ಬಿಟ್ಟೆ ಓನ್ ಆಗಿ. ಇಳುಸ್ಬಿಟ್ಟು ಆಚೆ ಬಂದೆ. ಹ್ಮ್ ಫಾರ್ಟಿ ಫೋರ್ಗೆ ಟ್ವೆಂಟಿ ನೈನ್ ಪೇಜಸ್ ಇಲ್ತಿದ್ದೆ. ಮತ್ತೆ ಇನ್ನುೂ ಇಷ್ಟ ಇದ್ರೆ ಬರೀ. ತು ಇದ್ದೆ ಓನಾಗಿ, ಓನಾಗ್ ಬರಿತಾ ಇದ್ದೆ. ವಾಶ್ರೂಮ್ಗು ಹೋಗಿರ್ಲಿಲ್ಲ ಬರೋಗ ಹೋದ್ರು ಮತ್ತೆ ಬರೋಕ್ ಮೋದ ಮತ್ತೆ ಅರ್ಜೆಂಟ್ ಆಯ್ತು ವಾಶ್ರೂಮ್ ಮತ್ತೆ ಕೇಳ್ಕೊಂಡ್ ಹೋದ್ರೆ ಆಚೆ ಹೋದ್ರೆ ಮತ್ತೆ ಒಳಗೆ ಬಿಡಲ್ಲ.
ಹಾ
ಆ ಬೈಯದಿಂದ ಟೂ ಅಂಡ್ ಆಫ್ ಅವರ್ ಕೂತ್ಕೊಂಡುಬಿಟ್ಟೆ ಹಂಗೆ.
ಹಾ
ಏನೋ ಹೊಯ್ ಇದು ಮತ್ತೆ ತುಂಬಾ ಅರ್ಜೆಂಟ್ ಆಗೋಯ್ತಾಂತಾ, ಒಂದು ಕೋಶನ್ ಲಾಸ್ಟ್ ಒಂದು ಕೋಶನ್ ಗೊತ್ತಿಲ್ಲ ಅದಿಕ್ಕೆ ಆಮೇಲೆ. ಬೇಡ ಅಂತ ಬಿದ್ಬಿಟ್ಟು ನಮ್ ಫ್ರೆಂಡು ಅಂದಿದ್ ತಕ್ಷಣ ಎದ್ದೋಗಿ ಬಂದ್ಬಿಟ್ಟೆ.
ಹ್ಮ
ಒಬ್ನೊಬ್ ನನ ಕೇಯ ರಾಡ್ ಪೇಪರು ಯ ಅಷ್ಟೊ. ಪಾಸ್ ಆಗೋದು ಕಷ್ಟನಾ ಅನ್ನೊಬ್ನ. ಅವ್ನು ನೋಡಿದ್ರೆ ಅವನೋದೆ ತರ್ಟಿ ಫಾರ್ಟಿ ಪೇಜಸ್ ಬರ್ತವನ್ ಅಂತೆ.
ಹೋ ಹು,
ಹ್ಮ
ಓದಿಲ್ಲಾ ಓದಿಲ್ಲಾ ಅಂತರಲ್ಲ ಅವ್ರೇ ಓದಿರ್ತಾರೆ ಚೆನ್ನಾಗಿ.
ಹ್ಮ್ ಇವಾಗ್ ನೋ
ಹಾ ಹಲೋ ಹಲೋ
ಹಲೋ ಹ್ಮ್ ಹೇಳಿ ಮತ್ತೆ ಅವ್ನು ಕೇಳಿದರೆ ಫಾರ್ಟಿ ಫೋರ್ ಪೇಜಸ್ ಬರ್ತಾವ್ನೆ ಪಾಸ್ ಆಗೋದು ಡೌಟು ಅಂತ.
ಹ್ಮ
ಒಂದು ಪೇಜಿಗೆ ಒಂದು ಮಾರ್ಕ್ ಬಂದ್ರು ನೀ ಪಾಸ್ ಆಗಿಬಿಡ್ತಿ ನೋಡೋಣ. ತ್ತ ಬಂದ್ಬಿಟ್ಟಿ ಮನೆಗೆ,
ಹ್ಮ
ಮತ್ತೇ ಮಲ್ಕೊಳ್ಳೋಣ ಅನ್ನೊಂಡುಬಿಟ್ಟು. ನಿನ್ನೆ ಎದ್ದೆ ನಿನ್ನೆ ನೋಡು ಆದ್ರೆ ಅಷ್ಟೊಂದು ಇದ ಇರ್ಲಿಲ್ಲ ಮತ್ತೆ ಫ್ರೆಂಡ್ ಹತ್ರ ಹೋದೆ ಅವನು ಅವನು ಡಿಗ್ರಿ ಮಾಡ್ತವ್ ಇವಾಗ ಸೆಕೆಂಡ್ ಇಯರ್ ಮುಗೀತು ಫೈನಲ್ ಇಯರ್ ಇವಾಗ
ಅವ ಡಿಗ್ರಿ
ಹಾ ಡಿಗ್ರಿ ಅವನು ಬಂದಿದ್ದ ಬೆಂಗಳೂರಿನಲ್ಲಿ ಇರೋದ ಅವನು
ಹ್ಮ್ ಹ್ಮ್
ಮತ್ತೆ ಅವ್ನ ಹತ್ರ ಹೋಗಿ ಮಾತಾಡ್ಸ್ಕೊಂಡು ಅವ್ನ ಹತ್ರ ಇದ್ಬಿಟ್ಟು ಸಂಜೆ ಆರು ಗಂಟೆ ಅವನ ಹತ್ರ ಇಕೊಂಡು ಗೇಮ್ ಮಾಡ್ಬಿಟ್ಟು ಬಂದ್ಬಿಟ್ಟೆ ಮನೆಗೆ
ಹ್ಮ
ಅ ಬೆಲೆಗ್ಗೆ ಹೆಡ್ ಹತ್ತು ಗಂಟೆಗ ಅಂದ್ರ ಅಲ್ವಾ ಸರಿ ಅಟ ನಮ್ಮ ತಂಗಿಗೆ ಮೆಸೇಜ್ ಮಾಡಿದೆ ಇನ್ಸ್ಟಾದಲ್ಲಿ
ಹ್ಮ
ಅಲ್ಲಿ ಇತ್ಕೊಂಡು ಅಣ ಇನ್ನು ಸ್ವಲ್ಪ ಲೇಟ್ ಆಗತ್ತೆ ಅಂದ್ಲು ಸರಿ ಅಂತ ನಾನು ವಟ್ ಮಾಡ್ತಾದ್ದೆ ಗೇಮ್ ಆಡ್ತಿದ್ದೆ
ಹ್ಮ್
ಸಿ ಎಸ್ ಆರ್ ನೀವ ಮೆಸೇಜ್ ಮಾಡಿದ್ರಿ ಸರಿ ಅಂತ ಮ್ಯಾಚ್ ಎದ್ಬಿಟ್ಟು ಬಂದ
ನಾನು ನೀವ ಮ ರಿಪ್ಲೈ ಕೊಟ್ಟಾಗ ನಾನ್ ಮ್ಯಾಚ್ಗೆ ಹೋಗೋಣ ಅಂತ ಆನ್ಲೈನ್ ಓದೆ ಜಸ್ಟ್ ಸ್ಟಾರ್ಟ್ ಮಾಡ್ಬೇಕಿತ್ತು ಇತ್ತು ನೀವ್ ರಿಪ್ಲೈ ಕೊಟ್ರಲ್ಲ ಸಗೀದಾ ಬಂದ್ಬಿಟ್ಟ ಹಂಗೆ
ನಂದುದು ರಿಪ್ಲೈ ನೀವು ಮೆಸೇಜ್ ಮಾಡಿದ ತಕ್ಷಣ ನನಗೆ ಶೋ ತೋರಿಸತೋಲ್ಲ ನೋಟಿಫಿಕೇಶನ್ ಸೆಟ್ರಲ್ಲಿ ಕುತ್ಕೊಂಡು ಬಿಡತ್ತೆ
ಹ್ಮ
ಥರ ಬರೋಲ್ಲ ನನಗೆ ನೋಟಿಫಿಕೇಶನ್ನು ಅದ ಸರಿ ಅಂತ ನೀ್ ಮೆಸೇಜ್ ಮಾಡಲ್ಲ ರಿಪ್ಲೈ ಮಾಡಿಬಿಟ್ಟು ನೋಟಿಫಿಕೇಶನ್ ಮತ್ತೆ ಗೇಮ್ ಕಂಟಿನ್ಯೂ ಮಾಡ
ಹಾ
ಮತ್ತೆ ನಾನು ಇದ ಮಾಡ್ಬಿಟ್ಟೆ ಹಂಗೆ ನೋಡ್ದ ನಿಮ್ ಬನ್ನಿ ಅಂದ್ರರು ಸರಿ ಅಂತ ಗೇಮ್ ಮುಗಸ್ಕೊಂಡು ಬಂದಿ ಮತ್ತೆ ಬಂದ
ನಾನು ಏನ್ ಅನ್ಕೊಂಡೆ ಗೊತ್ತಾ ನಂದ ಏನಿಲ್ಲ ಶೋ ಆಗುತ್ತೆ ಮೆಸೇಜ್ ಮಾಡಿದ್ರೆ ಯಾರಾದ್ರರು ಸ್ಕ್ರೀನ್ ಮೇಲೆ ಎರಡ್ ಸಾರಿ ಬರುತ್ತೆ
ನೀ ಗೇಮ್ ಆರ್ತಿದ್ದಾಗ ಹಂಗ ಬರಲ್ಲ ಐಡಿಯಲ್ ಇಕ್ಕಿದೀನಿ ಆಪು ಗೇಮು ಅದ್ರಿಂದ ನಂದುು ತೋರ್ಸಲ್ಲ ಅದು
ಅಂದ್ರೆ ಗೇಮ್ಸ್ ಪಲ್ ಇಟ್ಟಿದೀರ ಇಲ್ಲ ಮಾಮೂಲಿ ಲಾಕ್ ಕುೂರ್ಸಿ ಇಟ್ಟಿದೀರ
ಬರಿ ಲಾಕ್ ಕೂರ್ಸಿ ಇಟ್ಟಿರೋದು
ಓ ಅದಕ್ಕೆೆ ಮಾತ್ರ ಬರ್ತಿಲ್ಲ
ಹ್ಮ್ ಗೇಮ್ಸ್ ಪ್ಲೇಸ್ ಅಲ್ಲಿ ಲಿಕ್ಕಿದ್ರೆ ಬರ್ತಿತ್ತು
ಹ್ಮ್
ನಾನು ಗೇಮ್ಸ್ ಬೇಸ್ ಅಲಿಕ್ಕಿಲ್ಲ
ನಾನು ಗೇಮ್ಸ್ ಸ್ಪೆಸಲ್ ಹಕಿರೋದು ಈಗಿತ್ತಿಲ್ಲ ಅಂದ್ರೆ ರೀಸೆಂಟ್ ಆಗಿ ಡಿಲೀಟ್ ಮಾಡಿದ್ದೆ
ಹಾ
ಈಗ ಸ್ವಲ್ಪ ಡೌನ್ಲೋಡ್ ಮಾಡಿ ಆಮೇಲೆ ಮದುವರು ಈಗ ಪರೀಕ್ಷೆ ಆಗಿದ್ದು ಈಗ ಒಂದು ವಾರದಿಂದ ಹದ್ನೈದು ದಿನದಿಂದ ಒಳಗೆ
ಹಾ
ಹ್ಮ್ ಫಸ್ಟ್ ಯರು ಫ್ರೆಂಡ್ಸ್ ಆರಲಿಲ್ಲ
ಹ ಹಬ್ಳೇ ಆಡ್ತಿದ್ದೆ ಈ ಮದುವ ಇದನ್ನ ಕರೆಕ್ ಆಗ ರೆಸ್ಪಾನ್ಸ್ ಮಾಡಲ್ಲ ಇವ ಯಶು ಇದಧಾನಲ್ಲ ಯಶದು ಕಂಪ್ಲೀಟ್ ಆಗಿದೆ ಎಶ ಫೈವ್ ಕಂಪ್ಲೀಟ್ ಆಗಿದೆ ನಂದು ಫೈವ್ ಕಂಪ್ಲೀಟ್ ಆಗಿದೆ ಯಶು ಜೊತೆ
ಹ್ಮ್
ಹ ಅವ್ನ್ ಮಾತಾಡ್ತಾ ಇದ್ದ ಇಬ್ಬರು ಮಾತಾಡ್ತಿದ್ವಿ ಇವ್ನೇ ಬಿಸಿ ಮೊದು ನಾಡ್ದು ಅನ್ಕೊಂಡು ಒಂದ್ ವಾರ ಮಾಡಾಕ್ತ ನಾನು ಕಾರ್ಯ ಆ್ಯಪ್ನು ಕೂಡ ಡಿಲೀಟ್ ಮಾಡಿದ್ದೆ ಹಾ ಈಗ ರೀಸೆಂಟ್ ಆಗ ಡೌನ್ಲೋಡ್ ಮಾಡಿದ್ದು
ಅವ್ನ ಹಲ್ ಹಿಂಗಂತ ಈಂಗಬ್ಬ ಒಂದ್ ಹುಡುಗಿ ಇದಲ್ಲ
ಹ್ಮ್
ಈಂಗ ಮಾತಾಡ್ತಿಯ ಅಬ್ರು ನನ್ ನಂಬರ್ ಕೊಟ್ಟಿದ್ದೀನಿ ಅವಲ್ಗೆ ಹುಡ್ಗಿಗೆ ನೀನ್ ಮಾತಾಡು ಅಂತ ಕಟ್ ಮಾಡ್ಬಿಟ್ಟ ನಂ ಲೈಕು ಯಾರು ಹೆಂಗೆ ಅಂತ ನಂಗ ಗೊತ್ತಿಲ್ಲಲ್ಲ ನಿಂ ಮಾತಾಡುವುದು ಅಂತ ಗೊತ್ತಿಲ್ಲ ಮನೆಯಲ್ದೆಲ್ಲ ಪೋಸ ಭಯ ಹುಡ್ಗೀರಂದ್ರ
ಹ್ಮ್
ಅದರಿಂದ ಸುಮ್ಮನೆ ಇ್ದ ಎಕ್ಸಾಮ್ ಟೆನ್ಷನ್ಲ್ಲಿ ಮತ್ತೆ ಎಕ್ಸಾಮ್ ಕ್ಲಿಯರ್ ಆಗಿತ್ತು ಅ್ಣ ಈಗ ಮತ್ತೆ ಬಂದ ಹ್ಮ್ ಮತ್ತೆ ಏನಕ್ಕ ಈಗವಾಗಿಲ್ಲ ಸ್ವಲ್ಪ ಮಾತಾಡ್ತಲ್ಲ
ಹಾ ಹೌದು
ಹ್ಮ್ ಗೇಮ್ಲ್ಲ ಅಂದ್ರೆ ಎಷ್ಟ್ ದೇವಸದಿಂದ ಆಡ್ತದ ಹ್ಮ ಯಕ್ಕ
ಎಕ್ಸ್ಪ್ರೆಸ್ ಟ್ರೈನ್ ತರ
ಏನ್ ಮಾತಾಡದು ಸ್ವಲ್ಪ ಏನಾದ್ರು ಮಾತಾಡ್ರೆ ಮಾತಾಡ್ಬೋದು ಯಾರಾದ್ರೂ ಗೊತ್ತಿಲ್ದಿರ ಲೈಕ್ ಇವಾಗ ಪರಿಚಯನೇ ಇಲ್ಲ ಅಂದ್ರೆ ಅವನು ಗೇಮ್ ಅಲ್ಲಿರ್ತಲ್ಲೆ ಇಬ್ ನಾನು ಪರಿಚಯ ಮಾಡ್ತೀನಿ ಅಂತ ಬ ಹೇಳ್ತಾ
ಹ್ಮ
ಆ ಕೈಲ್ಲಿ ಕಟ್ ಮಾಡ್ಬಿಟ್ಟ ಮತ್ತೆ ಯಾರು ಏನಂತ ನಾನು ಹ್ಮ್ ಅವ್ನ್ ಯಾವಾಗ ಬರ್ತಾನೆ
ಹ ಕೈ ಇನ್ವೇಟ್ ಹಾಕೋರ ಅಕ್ಸರ್ಪೆ ಮಾಡಲ್ಲ
ಹ್ಮ್ ಗ್ರೂಪ್ ಅಲ್ಲಿ ಇರ್ತಾನೆ ಯಾರ್ ಗ್ರೂಪ್ ಅಲ್ಲೋ ಗೊತ್ತಿಲ್ಲ ಕೇಳ್ರೆ ಫ್ರೆಂಡ್ಸ್ ತಿ ಬಂದಾಗ ಸರಿ ನಾನು ಯಾಕೆ ಸುನೆ ಏನ್ ಮಾಡೋದಂತ ಸುಮ್ಮ್ನೆ ಆಗ್ಬಿಟ್ಟೆ
ಹ್ಮ್
ಸಿ
ಏನಾರ ಮಿಸ್ ಆಗ ಏನಾರ ಫೋನ್ ಮಾಡಿದ್ರೆ ಗಂಟೆ ಗಂಟೆ ಪುರ್ಣ ಹೊಡಿತಾನೆ
ಹ ಮಾತಾಡ್ತಾನೇ ಇರ್ತಾನೆ ಏ ಮದು ಊಟ ಮಾಡು ಊಟ ಮಾಡ್ಬಿಟ್ಟ ಊಟ ಮಾಡಬಿಟ್ಟು ಬರ್ತರೋ ಅಂತ ಐದು ವರ್ಷ ಮಾಡ್ತೀನಿ ಅಂದ್ರೆ ಹ ಹ ಇಬ್ ಆಯತ ಅಂದ್ಬಟ್ಟ ಮತ್ತೆ ಇನ್ನೊಂದು ತನ ಸಡನ್ನಾಗಿ ಒಬ್ರೋ ಹಂಗಾಯ್ತು ಹಂಗಾಯ್ತು ಆಮೇಲೆ ಆಯತು ಹಾಕೊಂಡದು ಅಂತ ಅದ ಒಂದ ಹಾಫನ್ ಅವರ್ ಆಗ್ಬಿಡತ್ತೆ ಹ್ಮ್ ಸರಿ ಮದು ಸರಿಮದುದು ನಾನೊಂದು ನಾನು ಎಲ್ತಾ ಇರ್ತೀನಾ ಹಿಂಗ ಆಯ್ತು ಅಂತ ತಕ್ಕಂತವನು ಆ ಹೌದು ಬ್ರೋ ನನ್ ಆಗಾಯ್ತು ಅದು ಇ ಟಾಕ್ ಅಂತ ಇಕೊಂಡು ಮತ್ತೆ ಇನ್ನೊಂದ್ ಆಫ್ ಅನ್ ಅವರ್
ನಿಜ ನಾವ ಅಷ್ಟೇ ಏನಾರೂ ಮಾತಾಡ್ತಿದ್ರೆ ಅದ್ರ ಜೊತೆ ಅದ್ರ ಜೊತೆ
ಅವ್ನ ಜೊತೆ ಮಾತಾಡಿದ್ರ ಟೈಮ್ ಹೋಗೋದು ಗೊತ್ತಾಗಲ್ಲ ಸೆವೆನ್ ಕ್ಲಾಕ್ ಮಾರ್ಗ ಅವನ್ ಟೈಮ್ ಒಂದ ಟೈಮ್ ಸೆವೆನ್ ಕ್ಲಾಕ್ ಮಾಡಿದೆ ಬಿಟ್ಟ ನೈನ್ ಓ ಕ್ಲಾಕಾಗಿತ್ತ ಮದು ಊಟ ಮಾಡಿಲ್ಲ ಇರೋ ಅಂದ್ರುನು ಕೇಳಿಲ್ಲ ಅವನು. ಸರಿ ಅಂತ ನೈನ್ ಟೆನ್ಗೆ ಮದು ನಾನ ಊಟ ಮಾಡ್ಬೇಕು ನಮ್ಮಮ್ಮ ಕರಿತವಳೇ. ಅಂತ ಹೇಳಲ್ಲ. ಹ್ಮ್ ಆಯ್ತು ಬ್ರೋ ನಾನು ನಲೆೆ ಮಾಡ್ತೀನಿ ಅಂತ ಇದ್ ಮಾಡ್ಬಿಟ್ಟ ಮತ್ತ
ಅವುನ್ ಹಾ
ಬ್ರೋ ಹಿಂಗ ಟಾಸ್ಕ್ ಮಾಡೋಣ ಅಂತ ಹೇಳ್ತನ ನಾನ್ ಫ್ರೀ ಇದ್ದಾಗ ಅವನು ಫ್ರೀ ಇರಲ್ಲ. ಅವನ್ ಪ್ರೀ ಇದ್ದಾಗ ನಾನ್ ಪ್ರೀ ಇರಲ್ಲ ಆಯ್ತ್ ಮೊದಲ್. ತ ಸರಿ ಅಂತ ಸುಮ್ನೆ ಆಗಬಿಡ್ತೀವಿ ಇಬ್ರು.
ನಯ್ಯೋ ನಾನ್ ಕೇಳ್ದೆ ಅವನ್ನ ಟಾಸ್ಕ್ ಮಾಡಕೆ.
ಹ್ಮ್
ಕೊಂಡ್ ಕ್ರಿಯೇಟ್ ಮಾಡ್ಕೊಂತಿನ ತಾಳು ಅಂದ ಅವತ್ತಿಂದ ಅದ್ರಲ್ಲೇ ಇದ್ದಾನೆ.
ಹ್ಮ್ ಹಂಗ ಅವನ್ ಬ್ರೋ ನಿಮ್ ಫ್ರೆಂಡಸಲ್ ಹ್ಮ್.
ಅದೆನ ಮಾಡ್ತಿದನೋ ಕಾಣೆ ಬಿಜಿ ಅಷ್ಟೊನ್ ಬಝಿ ಆಗಿರ್ತಾನಪ್ಪಾ.
ಹ್ಮ್ ಗೇಮ್ ಎಷ್ಟ ವರ್ಷದಿಂದ ಆಡತಿದೀರಾ.
ನಾನು ಫೈವ್ ಇಯರ್ಸ್.
ಫೈವ್ ಇಯರ್ಸ್ ಲಾಕ್ ಡೌನ್ ಮುಂಚೆಕ ಕ್ರಿಯೇಟ್ ಮಾಡಿದ್ದ.
ನಮ್ಮ ಮತ್ತೆ ಮಕ್ಕಳೆಲ್ಲ ಆಡ್ತಿದ್ರು ನನ್ನ ಫೋನಿಂದ. ನಾನ್ ಸ್ವ ಸ್ವಲ್ಪ ಸ್ ಸ್ವಲ್ಪ ಆಡ್ಕೊಂಡ್ ಆಡ್ಕೊಂಡ. ಕೊಂಡು ಎಲ್ಲೋ ಒಂದೊಂದಚೂರ ಆಡ್ತೀನಿ.
ಹ್ಮ್ ಹ್ಮ್ ಹ್ಮ್ ಇವಾಗ ನೀವೆ ಆಡ್ತಿದೀರಾ.
ಹಾ ನಾನೇ ಆಡ್ತಿದ್ದೀನಿಗ.
ಹ್ಮ್ ಟ್ವೆಂಟಿ ಟ್ವೆಂಟಿ ಅಲ್ಲಿ ಇಸ್ಟರ್ಟ್ ಮಾಡಿದ್ದು ಟ್ವೆಂಟಿ ಟ್ವೆಂಟಿ ಒನ್ ಅಲ್ಲ.
ಟ್ವೆಂಟಿ ಟ್ವೆಂಟಿಲೆ ಅನಸತ ಟ್ವೆಂಟಿ ಟ್ವೆಂಟಿಲೆ ಅನ್ಸುತ್ತೆ ಟ್ವೆಂಟಿ. ಯಾವಾಗ್ಲೊ ಗೊತ್ತಿಲ್ಲ ಒಂದಸರಿ ಡೌನ್ಲೋಡ್ ಮಾಡಿ ಡಿಲೀಟ್ ಮಾಡಿ.
ಹ್ಮ್ಮ್
ಮತ್ತೆ ಇನ್ನೊಂದ ಸರಿ ಡೌನ್ಲೋಡ್ ಮಾಡ್ದಾಗ ಬೇರೆ ಅಕೌಂಟನ ಲಾಗಿನ್ ಮಾಡ್ಕೊಂಡ್ ಆಡ್ತಾ ಇರೋದು ಅದು ಯಾವಾಗ್ಲಿಂದ ಅಂತ ಗೊತ್ತಿ ಇಲ್ಲ
ನಂದು ಸೇಮ್ ನಾನು ಪುಸ್ತಕ್ ಗೆಷ್ಟಐಡಿ ಇಟ್ಟಿದ್ದ.
ನಾನ್ ಟೆಂತಿಂದ ಟೆಂತಲ್ಲೋ ನೈನ್ತಲ್ಲೋ ಡೌನ್ಲೋಡ್ ಮಾಡಿದ್ದು ಅನ್ಸುತ್ತೆ.
ಹ್ಮ್ ನಾವು ನಾನು ನಮ್ ಫ್ರೆಂಡ್ಸ ಎಲ್ಲಾ ಏಟತಲ್ಲಿ ನೈನ್ತಲ್ಲಿ ಆಡ್ತಿದ್ವಿ. ಅವಾಗ ಗೆಸ್ಟ್ ಐಡಿ ಲಾಗಿನ್ ಮಾಡ್ಬಿಟ್ಟು ನಮ್ಮ ಅಮ್ಮ ಮೊಬೈಲಲ್ಲಿ ಆಡ್ತಿದ್ದೆ. ಆಡ್ತಿದ್ದೆ ಆಡ್ತಿದ್ದೇ ಒಂದು ದು ಒನ್ ಇಯರ್ ಮ್ಯಾಲ ಆಡದೆ.
ಹ್ಮ
ಮತ್ತೆ ನಮ್ಮಮ್ಮ ಇದೆಲ್ಲಾ ಆಡಬೇಡ ಅಂತ ಡಿಲೀಟ್ ಮಾಡ ಹಾಕುದ್ರು.
ಹ್ಮ್
ಆಮೇಲೆ ಟೂ ಮಂತ್ಸ್ ಆದ್ಮೇಲೆ ಡಿಲೀಟ್ ಡೌನ್ಲೋಡ್ ಮಾಡದೇ ಗೆಸ್ಟ್ ಅಕೌಂಟ್ ಇಲ್ಲ ನಂದ ಮಾಯ.
ಓ ಅದ್ ಗೆಸ್ಟ್ ಅಕೌಂಟ್ ಇರಲ್ಲ.
ಮತ್ತೆ ಗೆಸ್ಟ್ ಅಕೌಂಟೆ ಲಾಗಿನ್ ಮಾಡ್ದೆ ಇನ್ನೊನ ಟೈಮು.
ಹ್ಮ್
ಮತ್ತೆ ಅದ್ರಲ್ಲಿ ಒಂದು ಸಿಕ್ಸ್ ಮಂತ್ಸ್ ಮೇಲೆ ಆಡದೆ. ಮತ್ತೆ ಡಿಲೀಟ್ ಮಾಡ್ಬಿಟ್ಟು ಮತ್ತೆ ಪೇಸ್ ಬುಕ್ ಅಕೌಂಟು ಡೌನ್ಲೋಡ್ ಮಾಡ್ಕೊಂಡೆ. ಕ್ರಿಯೇಟ್ ಮಾಡಕೊಂಡು ಇವಾಗ ಐಡಿಯಲಿ ಆಡ್ತಿರೋದು. ಓಲ್ಡ್ ಐಡಿಸ್ ಇದ್ದಿದ್ರೆ ಒಂದು ಸಿಕ್ಸ್ ಸೆವೆನ್ ಸಿಕ್ಸ್ ಇಯರ್ಸ್ ಮೇಲೆ ಆಗ್ತಿತ್ತು. ಇವಾಗ ಫೈವ್ ಆಗ್ಯವ ಇನ್ನೇನು ನೆಕ್ಸ್ಟ್ ಅಕ್ಟೋಬರಲ್ಲಿ ಟ್ವೆಂಟಿ ಸೆಕೆಂಡ್ಗೆ ಬಂದ್ಬಿಡುತ್ತೆ ಸಿಕ್ಸ್ ಇಯರ್ಸು. ಹ್ಮ್ಮ
ಆಯ್ತು ಟೆನ್ ಮಿನಿಟ್ಸ್ ನೆಕ್ಸ್ಟ್ ಕಾಲ್.
ನಾನು ಇವಾಗ ಮನೆಗೆ ಹೋಗ್ತಿದ್ದೀನನೆ ಒಂದು ಸಂಜೆ ಸಂಜೆ ಮಾಡ್ತೀನ ನಾನ ಯ ಕಾಲು ಅವವಾಗ ಮಾಡೋಣ
ನಂದು್ ಇನ್ನೊಂದ್ ಟಾಸ್ಕ್ ಉಳ್ಕಂತೇನೋ ಮಾಡಕ್ ಆಗುತ್ತ ನೋಡ್ಬೇಕಿತ್ತು
ಐದಐ್ತಲ್ಲ
ಐದ್ಾಗಿಲ್ಲ ನಾಲ್ಕೆ ಅಲ್ವಾ
ಹೌದ ಸ ಸಂಜೆ ಮಾಡೋಣ ಇವಾಗ ನಮ್ಮ ಅಮ್ಮನಾಗ ಕಾಲ್ ಮಾಡಿದ್ರು ಅವವಾಗೇಏನನು ಅಲ್ಲ ಅಲ್ಲ ಅಂತಿದ್ದಲ್ಲ
ಹ ಗೊತ್ತಾಯ್ತು ಕೇಳಸ್ತು ಆಾಗ
ನಮ್ಮಮ್ಮ ಕಾಲ್ ಮಾಡಿದ್ದರು ಅದುರಿಂದ ಏಟ್ಾಯಿತು
ಅದೇ ನಿಮ್ದೇ ನಿಮ್ದೊಂದ ಕಾಲಾಗಿದೆ
ಹಾ ನಂದು ಹೊತ್ತಿದ್ದ ನಾನನ್ ಒಂದ್ ನಾಲ್ಕ್ ಮಾಡ್ಬೇಕು ಇನೊಂದ್ ಮಾಡ್ಬೇಕು
ಹ ಸ
ಹಾ ಒಂದು ನಾಲ್ಕ ಗಂಟ್ ಂಗ ಆನ್ಲೈನ್ ಬರ್ತೀನಿ ಕಾ ಮಾಡ್ತೀನಿ ಇನ್ಸ್ಟ ಯೂಸ್ ಮಾಡ್ತೀರಾ
ಇನ್ಸ್ಟಾ ಇನ್ಸ್ಟಾ ಮದುವ ನೋಡೋಣ ಕೊಡ್ತೀನಿ ನಾನು ನೀವ್ ಗೇಮಿಗ್ ಬರ್ತೀರಾ ಗೇಮಿಗ್ ಬರ್ತೀರಾ
ನಾನ ಮನೇೆಯಲ್ಲಿ ಇದ್ರೆ ಬರಲ್ಲ ನಿಂಗ ಆಚೆ ಎಲ್ಲಾದ್ರೂ ಬಂದದ ಬರೋದ
ಆನ್ಲೈನ್ ಬಂದಾಗ ನನಗೆ ವಾಟ್ಸಪಲ್ಲಿ ಟೀಮ್ ಕೋಡ್ ಏನಾದರೂ ಕೊಡಿ ನಾನ್ ಬರ್ತೇನೆಿ
ಹಾ ಸರಿ ಓಕೆ ಸಂಜೆ ಸಿಗೋಣ
ಹಾ